ಹಲೋ ಹಲೋ ಹಲೋ
ಕೆಸತದ್ ಅಕ್ಕ
ಕೇಳಸ್ ತಿದ್ಯ. ಎನ್ ಮಾಡ್ ಕತಿರಿ. ಹಲೋ ಹ್ಮ್ ಹಲೋ.
ಹಾ ಅಕ್ಕ ಏನ್ ಮಾಡತ್ತಿರಿ.
ಹಲೋ ಕೇಳಸ್ತಿದೀಯಾ ಅಂಕಿತಾ.
ಹಾ ಅಕ್ಕ ಕೆಳ್ಸಾತದ್ ನಿಮಗ.
ಹಲೋ ಏನ್ ಮಾಡಕತ್ತೀರಿ
ಚಪಾತಿ ಮಾಡತಿನಿ ಅಕ್ಕ ನೀನು ಹಾ ಅಕ್ಕ. ಊಟ ಮಾಡ್ಬೇಕಕ್ಕ ನಿಮ್ದು.
ಮಾಡ್ಬೇಕ್ ನೀ. ದ್ ಹೌದಾ ಮಳೆ ಬರ್ತಿದ್ಯಾ ಅಲ್ಲಿ.
ಮಳೆ ಅಷ್ಟೇನಿಲ್ಲಕ್ಕ ಸುಮ್ ಗಾಳಿ ಅದು ಅದ ಹೌದಾ.
ಹ್ಮ್ ಟಿವಿ ನೋಡ್ತಾ ಕುಂತಿದಿನಿ. ಕರೆಂಟ್ ಹೋಗದು ಬರದು ಮಾಡಾಕತೈತಿ.
ಹಾ ಮತ್ತಕ್ಕ ಮತ್ ಏನ್ ಮಾಡತ್ತಿರಿ.
ತೆ ಸಮಾಚಾರ.
ಏನ್ ಇವಾಗ್ ಡಿಗ್ರಿ.
ಕೇಳಸ್ತಿದಿಯಾ ಇಲ್ಲ.
ಸ್ವಲ್ಪ ಕಟ್ ಕಟ್ ಕೆಳ್ಸಾತದಕ್ಕ.
ಹಲೋ.
ಕಟ್ಕಟ್ ಕೆಳ್ಸಾತದ.
ಹೇಳಿ ಮತ್ತೆ.
ಮತ್ತೇನ್ ಮಾಡತ್ತೀರಿ.
ಏನು ಸ್ಪೆಷಲ್ ಮಾಡಬೇಕು.
ಸ್ಪೆಷಲ್ ಚಪಾತ್.
ನಾವು ರೊಟ್ಟಿ ಮುದ್ದಿ ಮಾಡ್ಬೇಕು. ಮಾಡ್ಬೇಕು ಅಡಗಿ ಇನ್ನ ಮಾಡಿಲ್ಲ ಟಿವಿ ನೋಡ್ಕೋತ ಕುತಿದ್ದೆ ಹ್ಮ್
ಯಾವಾಗ ಮಾಡುದ ಇನ್ನು ಟೈಮ್ ಬಾಳ ಆಗ್ಯದ
ಹೇಳ್ಬೇಕು ನೀವೇ
ಹಾ ಅಕ್ಕ
ಹ್ಮ್
ಮತ್ತೇನ್ ಮಾಡತ್ತೀರಿ.
ಏಳಿ.
ಊಟ ಇನ್ನಿಲ್ಲ.
ಟಿವಿ ನೋಡ್ಕೊಂತ ಸೀರಿಯಲ್ ನೋಡ್ಕೊಂತ ಕೂತಿದ್ದೆ ನೋಡ ಟಿವಿ
ಹಾ ಹಾ ಹಾ.
ಹ್ಮ್ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಇಡ್ಲಿ ಸಾಂಬಾರು ಮಧ್ಯಾಹ್ನ ಅನ್ನ ಸಾಂಬಾರು.
ಹಾ.
ಮಾಡಿದ್ವಿ ಊಟ ಮಾಡಿದ್ವಿ.
ಹಾ.
ಹ್ಮ್.
ಜೋರಾಗ್ಯಾದ್ ಇವತ್ ಸ್ಪೇಷಲ್.
ಮಾಡಬೇಕು.
ಹಾ ಹಾ.
ಟೀ ಕುಡುದ್ರಿ.
ಆಗ್ಯದಕ್ಕ ನಿಮ್ದು
ಕುಂತಿದಿವಿ ನೋಡ್ರಿ ನಾವು.
ಹಾ.
ಏನ್ ಮಾಡಕತ್ತೀರಿ.
ಇವಾಗ ಏನ್ ಮಾಡ್ಬೇಕ್ ಸ್ಪೆಷಲ.
ನಾವು ಏನಿಲ್ಲ ಸುಮ್ಮ್ನೆ ಕುೂತ್ಕೊಂಡಿದ್ದೀವಿ.
ಇಲ್ಲ ಈಗ ಅಡ್ಗಿ ಏನ್ ಮಾಡ್ಬೇಕ ಅಂದೇ.
ಮಳೆ ಅಂತ್ರು ನಮ್ ಕಡೆ ಇವತ್ತು ಬಂತು. ಸಣ್ಣಾಗಿ ಜಿಟಿ ಜಿಟಿ ಜಿಟಿ ಬರಾಗತ್ತದ. ಜೋರಾಗೇನಿಲ್ಲ.
ಹೌದಾ ಹಾ.
ಹ್ಮ್ ನಮ್ಮಲ್ದಾಗ ಕಬ್ಬು ಹಾಕ್ಯಾರ ನಮ್ಮ ಮಾವ ಅವರು ಮಾಡ್ಕೊಂಡ್ ಹೋ.
ಹೌದಾ.
ಹ್ಮ್.
ಹ್ಮ್ ಹ್ಮ್ ಹ್ಮ್.
ಮಳಿ ಬರಬೇಕು ಇನ್ನು ಚೆನ್ನಾಗಿ ಬರಬೇಕು.
ನಮ್ಮ ಹೊಲ್ದಲ್ಲಿನ.
ನಮ್ಮ್ ಸೈಡ್ ಅತ್ತಿ ಜಾಸ್ತಿ ಹಾಕ್ಯಾರ ಅತ್ತಿ ತೊಗರಿಿ. ಕಬ್ಬು ಜಾಸ್ತಿ ಹಾಕ್ಯರ.
ಅದಕ್ಕೆಲ್ಲ.
ಹ್ಮ್ ಮುತ್ತೆ
ಮತ್ತೇನ್ ಸಮಾಚಾರ
ನಾಳೆ ಸಂಡೆ ಸ್ಪೆಷಲ್ಲ ವೇ ಏನು ಮಾಡಬೇಕು ಅಂದರೆ ಏನೂ ಇಲ್ಲ ಮನೇಲ್ಲೇ ಇದ್ದಿನಿ ಪ್ರೆಸೆಂಟು
ಹಾ ಅಕ್ಕ ಏನ್ ಮಾಡ್ತೀರಿ ನಾಳೆ ಸ್ಪೆಷಲ್
ಮುತ್ತೇನು
ನಾಳೆ ಸ್ಪೆಷಲ್ ಏನ್ ಮಾಡ್ತೀರಿ
ನಿಮ್ಮ ಮನೇಲಿ ಎಲ್ಲರೂ ಆರಾಮ್ದಾರಾ
ಹಾಕ್ಕಾ
ನಮ್ಮ ಮನೆಯಲ್ಲಿ ಎಲ್ಲಾರು ಆರಾಮಿದಾರ ನಾವು ಟೂರಿಗೆ ಹೋಗಿ ಬಂದ್ವಿ ಮೊನ್ನೆ ಶೀಶಲ್ಕ್ ಹೋಗಿದ್ವಿ ಮಂತ್ರಾಲಯಕ್ಕೆ ಹೋಗಿದ್ವಿ ಮಂತ್ರಾಲಯ ಟ್ರಾವೆಲ್ ಸೂಪರ್ ಆಯ್ತು
ಹಾ ಹ
ನಾವು ಹಂಗೆ ವರ್ಷಕ್ಕೊಮ್ಮೆ ಹೋಗ್ತಾನೆ ಇರ್ತೀವಿ ಅಲ್ಲಿ ನಾನು ನಮ್ಮ ಆಂಟಿ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿ ಎಲ್ಲಾರೂ ಹೋಗಿದ್ವಿ
ಹೌದಾ
ಹೋಗ್ ಬಂದ್ವಿ ಅಲ್ಲಿ ಅಡಗೆ ಮಾಡ್ಕೊಂಡ್ ಹೋಗಿದ್ವಿ ಮತ್ತ ಅಲ್ಲಿ ಬೇಚಾಲಿ ಮಠ ಅಂತ ಒಂದು ಐ ಅಲ್ಲಿ ಹೋಗಿದ್ವಿ ಸುಪ್ಪರ್ ಇತ್ತು ಟೂರು ಮತ್ತೆ ಶ್ರೀಶಲ್ಕ್ ಹೋಗಿದ್ವಿ ಅಲ್ಲಿ ನಮ್ಮ್ ಫ್ಯಾಮಿಲಿ ಸಮೇತ ಹೋಗಿದ್ವಿ ಒಂದ ದಿನ ಹೋಗಿ ಅಲ್ಲಿ ಬಸ್
ಹಾ
ಚೆನ್ನಾಗಿತ್ತು ದರ್ಶನ ಚೆನ್ನಾಗಾಯ್ತು ಆದ್ರೆ ಮುಂದೆ ಹೋಗ್ ಟೈಮ್ ಸಿಗಲಿಲ್ಲ ಹಂಗಾಗಿ ಬಂದಬಿಟ್ವಿ
ಹೌದೌದು ಮಳೆ ಒಂದ ಬಾಳ ಆ ಕಡಿ
ಹೋಗ್ಬ ಅಂದ್ರೆ ಮತ್ತೊಂದ ದಿನ ಟೈಮ್ ನೋಡಿ ಹೋಗ್ಬೇಕು ಅಲ್ಲಿ ಮಹಾನಂದಿ ಪಾತಾಳ ಗಂಗೆ ಅದು ಐತೆ ಅಂತಂದಾರ ಚೆನ್ನಾಗಿರ್ಬೇಕು ಅಂತ
ಆ ಕಡೆಲ್ಲ ಹೋಲಿಲ್ಲೇನ್ ನೀವು
ಮತ್ತೆ
ಹ್ಮ್ ಮತ್ತ
ಮತ್ತ ಟೂರ್ ನೋಡತಕ್ಕಂಥ ಪ್ಲೇಸ್ುಗಳು ಅಂತಂದ್ರೆ ಮುರುಡೇಶ್ವರ ಹಾಗು ಕರ್ಣ ಶಿರಸಿ ಮಾರಿಕಂಬ ಮತ್ತ ಮುರುಡೇಶ್ವರ ಕೈಲಾಸ ಅಂತ ಐತೆ ಅಲ್ಲಿ ಒಳಗಡೆ ಬಾರಿ ಸೂಪರ್ ಐತೆ ಚೆನ್ನಾಗ ಐತೆ ನೋಡತಕ್ಕಂತ ತದು ಹ್ಮ್ ಹೋಗ್ ಬರ್ಬೇಕು ನೀವನು ಹೋಗ್ ಬನ್ನಿ ಚೆನ್ನಾಗಿದೆ ಪ್ಲೇಸ್ ನೋಡ್ಕ ನೋಡ ನೋಡೋದ ಬಹಳ ಚೆನ್ನಾಗ ಐತಿ ಅಲ್ಲಿ ಮತ್ತೆಡ ಹೊಡದಾಗ ಬೀಚ್ ಬೀಚ್ ಚೆನ್ನಾಗ ಐತೆ ಅಲ್ಲಿ ತಿನ್ನೋದ ಕೆವೇ ತರ ವಿಶೇಷಾದ ಊಟನ್ನದ ತಿನ್ನೋದಕ್ಕೆ ಕೆ ಸ್ನಾಯಕ್ಸ್ ಫುಡ್ ಇದ್ದವು ಚೆನ್ನಾಗಿದ್ದಾವೆ ಹ್ಮ ನಾವು ಹೋಗಿದ್ವಿ ನಾವು ಕಾಲೇಜು ಮೂಮೆಂಟಲ್ಲಿ ಹೋಗಿದ್ವಿ
ಹಾ ಹಾ ಹಾ ಹೌದುಾ
ನಾವು ಡಿಗ್ರಿ ಕಾಲೇಜ್ ಓದ್ಬೇಕಾದ್ರೆ ಹೋಗಿದ್ವಿ ಚೆನ್ನಾಗೈತೆ ನೋಡಿದ್ವಿ ಮುಂದೆ ನೀವುನು ಹೋಗ್ಬಿಟ್ಟು ಬನ್ನಿ ಚಲೋ ಎಂಜಾಯ್ಮೆಂಟ್ ಇವಾಗ್ಲೇ ಮಾಡ್ಬೇಕು ಮುಂದೆ ಮಾಡಕ್ ಆಗಂಗಿಲ್ಲ ಅಲ್ವಾ ಹ್ಮ್
ಹ್ಮ್, ಹ್ಮ್ ಮತ್ತೇನ್ ಸುದ್ದಿ ಏನ್ ಸಮಾಚಾರ,
ಮತ್ತೆ ಇನ್ನೆನು.
ಏನ ಮಾಡತ್ತೀರಿ,
ನಮ್ಮ ಅಕ್ಕಾ, ತಂಗಿ, ಎಲ್ಲಾರು ಚೆನ್ನಾಗಿದ್ದಾರೆ. ನಾವು ಪ್ರೆಸೆಂಟ್ ಮನೇಲೆ ಇರೋದು ಹೋಗ್ಬೇಕು ಎಲಿಗಾರ ಕೆಲ್ಸಕ್ಕೆ, ಇನ್ನಾ ಒಂದು ತಿಂಗಳ ಬಿಟ್ಟು ಬಿಟ್ಟು, ಹೋಗ್ಬೇಕು ಸ್ಕೂಲಿಗೆ. ಅವ್ಯೇಕ ಕ್ಲಾಸ್ ಹೇಳಕ್ ಹೋಗ್ಬೇಕು ಅಂತ ಮಾಡಿದೀನಿ.
ಯಾವದು,
ಮನೆಯಲ್ಲೇನು ಕಲಿಬೇಕು ಕಲ್ತುಬಿಟ್ಟು ಹೇಳಬೇಕು. ಮಕ್ಕಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು, ಅನ್ನದೆೇ ನಮ್ಮ ಆಸೆ. ಹ್ಮ, ಹ್ಮ
ನಮ್ಮಿಂದ
ಅಬೆಕಾಸ್ ಡೆಮೊ ಕೊಟ್ಟ ಬಂದಿದೀನಿ ಮೊನ್ನೆ. ಟೀಚರ್, ಸ್ಕೂಲ್ನ್ಯಾಗ ಪೇರೆಂಟ್ಸ್ನ್ ಕೇಳಿ ಹೇಳ್ತೀನಿ ಅಂತ ಹೇಳ್ಯಾರ.
ಹಾ, ಹಾ, ಹಾ
ಹ್ಮ್ ಮೊನ್ನೆ ಚೆನ್ನಾಗಾಯ್ತು ನಮ್ಮೂರಾಗ ಅದು ಕರಿ ಬಿಡ್ತಾರಂತ ಎತ್ತು. ಅದರದ್ದು ಚೆನ್ನಾಗಾಯಿತು ಮೊನ್ನೆ ಹುಣ್ಣಿಮೆ ದಿನ ಎತ್ - - ಗಳು ಸಿಗದೇ ವರ್ಷ ಬಹಳ ಕಠಿಣ ಆಗಿತ್ತು. ಅವಾಗ ಅಲ್ಲಿ ಹೊಗಿ ಇ ಬಾಡಸ್ಕೊಂತ ಬಾಡಸ್ಕೊಂತ ಹೋಗಿ ಎಲ್ಲಗಳ್ ಎತ್ಗಳ ಕೇಳಿದ್ರು ಇ ವರ್ಷ ಸಿಗದ ಬಾಳ ಕಠ ತೆನ ಮದಿವ ಅದ್ ಮನೆ ಸಿಗಂಗಿಲ್ವಂತೆ ಹಂಗಾಗಿ ಹೋಗಿ ಎತ್ತುಗಳನ್ನು ಕೇಳ್ಕೊಂಬಂದ್ರು ಸಿಕ್ತು. ಎತ್ತುಗಳಲ್ಲಿ ಕರಿಬಿಟ್ಟಾಗ ವೈಟ್ ಎತ್ತ ಬಂತು ಅಂದ್ರೆ ಅತ್ತಿ ಅಥವಾ ಜೋಳ ಚಲೋ ಬರುತ್ತೆ ಅಂತ, ಹಿರಿಯಾರ್ದು ಭಾವನೆ ಈ ವರ್ಷ ಏನು ಅನ್ಸುತ್ತೆ. ಮತ್ತೆ ಮೋಸ್ಟ್ಲಿ ಚೆನ್ನಾಗಿ ಬರಬಹುದು ವೈಟ್ ಎತ್ತು ಬಂದಿರೋದ್ರಿಂದ ಮುಂದ. ಹಿರಿಯರು ಹೇಳದು ಎಲ್ಲ ಒಳ್ಳೆದು.
ಹಾ ಹೌದ ಅಕ್ಕ ಹೌದೌದು.
ಅನ್ಸುತ್ತ ಚೆನ್ನಾಗಿ ಬೆಳೆ ಬಂದ್ರೆ ಸಾಕು. ಮಳೆ ಬರ್ಬೇಕಲ್ವಾ, ನಿಮ್ಮೂರು ಸೈಡ್ ಮಳೆ ಆಯ್ತಾ ಇಲ್ಲ, ಐತಿ. ಇವತ್ ಬಂದಿರೋದ್ ನಮ್ ಕಡೆ ಮಳೆ ಒಟ್ಟ ಮಳಿನೆ ಬಂದಿರ್ಲಿಲ್ಲ.
ಹೌದು ಹ್ಮ್.
ಮತ್ತೆ ಯಾವ ಯಾವ ಊರು ಹೋಗಿರಿ. ನಾವು ಮೈಸೂರ್ಗ್ ಹೋಗಿದ್ವಿ. ಚಾಮುಂಡಿ ಬೆ ಟ್ಟ ನೋಡಿವಿ. ಅಲ್ಲೇ ಸುತ್ತೂರು ಅಂ ತ ಅಲ್ಲಿನೂ ಹೋಗಿದ್ವಿ. ಮೈಸೂರು, ಸುತ್ತೂರು, ಬೆಂಗಳೂರು, ಮಂತ್ರಾಲಯ, ಮುರ್ಡೆಶ್ವ ಶ್ವ್ ರಾ ಗೋಕರ್ಣ, ಶಿರ್ಸಿ, ಜೋಗ ಜಲಪಾತ, ಶಿವಮೊಗ್ಗ,
ಹ್ಮ್.
ಮತ್ತ, ಇಷ್ಟು ತಿರುಗಿವಿ. ಮತ್ತ ಇನ್ನು ಮುಂದೆ ಹೋಗ್ಬೇಕು. ಮುಂದೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹೊದ್ರೆ ಆಯಿತು ಅಂತ ಮಾಡಿದ್ದೀವಿ.
ಹಾ ಹೌದು.
ಹ್ಮ್. ನೀವು ಮತ್ತೆ ಎಲ್ಲಿ ಹೋಗ್ಬೇಕು. ಎಂಜಾಯ್ ಮಾಡ್ಬೇಕ್ ಇನ್ನೊಂದು. ಸ್ಕೂಲ್ ಒಳಗೆ ಹೋಗಬೇಕಾದ್ರೆ ಎಂಜಾಯ್ ಇರುತ್ತೆ ಆದ್ರೆ ಮದ್ವೆ ಆದ್ಮೇಲೆ ಏನಂದ್ರೆ ಏನು ಇರೋದಿಲ್ಲ.
ಏನು ಇರಂಗಿಲ್ಲ ಹೌದೌದು.
ಯಾಕಂದ್ರೆ ಇದೆ ಕೆಲ್ಸ ಮಾಡು ತಿನ್ನು, ಹುಣ್ಣು, ಕೆಲ್ಸ ಮಾಡು ಟೆನ್ಷನ್ ಜಾಸ್ತಿ. ಆದರೆ ಅದರಲ್ಲಿ ಮಾತ್ರ ಇರೋದೇ ಇಲ್ಲ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್
ಹಾ ಹಾ
ಹೌದಲ್ಲ ಹ್ಮ್ ಹ್ಮ್ ಮತ್ತೆ ಇನ್ನೇನ
ಮ ಮತ್ತೇನ್ ಸಮಾಚಾರ
ಹೇಳಿ
ಅಲ ಮತ್ತೇನ್ ಸಮಾಚಾರ
ಹೇಳ್ಬೇಕು ನೀವ ಹೇಳಿ
ಹೇಳ್ಬೇಕು ನಿನೆ
ಕೂತಿದ್ದೀನಿ ಸುಮ್ನೆ ಏನಿಲ್ಲಪ್ಪ ಟಿವಿ ನೋಡ್ಕೊಂತ ಕುಂ ಏನು ಕೆಲಸ ಇಲ್ಲ ಬರೀ ಟಿವಿ ಏನು ನಾನೇನು ಮಲ್ಕೋ ಊಣ್ಣು ಎದ್ದಳು ಮತ್ತೆ ಎದ್ದಳು ಕೆಲ್ಸ ಮಾಡು ಮಕ್ಕು ಕೆಲ್ಸ ಮಾಡು ಮನೆಯವರು ರೆಡಿ ಮಾಡಿ ಕಳ್ಸು ಡ್ಯೂಟಿ ಹೋಗ್ತಾರಲ್ಲ ಹೋಗ್ಬೇಕಾದ್ರ ಸ್ವಲ್ಪ ಕಪ್ ಟೀ ಮಾಡಿ ಕೊಟ್ಟು ಕಳಸಿ ಆಮೇಲೆ ಮತ್ತೆ ಮತ್ತು ತಿರ್ಗ ಅವ್ರು ಬಂದು ನಾಷ್ಟ ಟೈಮ್ ಬಾರ್ತಾರೆ ನಾಷ್ಟ ಮಾಡಿ ಕಳಿಸಿ ಆಮೇಲೆ ಮತ್ತ್ ಮತ್ತ ಮಧ್ಯಾಹ್ನ ಕ ಊಟ ಕ್ ಬರ್ತಾರ ಅವ ಮತ್ತೆ ಅಡಗೆ ಮಾಡ್ಬೇಕು ಮತ್ತೆ ಸಾಯಂಕಾಲ ನಾವು ಸ್ವಲ್ಪ ಎದ್ದು ಕಸ ಗುಡ್ಸ್ ಸಿ ಮುಖ ತಕೊಂಡು ರೆಡಿ ಆಗಿ ಆಮೇಲೆ ದೀಪ ಮುಡಿಸಿ ಆಮೇಲೆ ಸೊಪ್ಪ ಟಿವಿ ನೋಡಿ ಆಮೇಲೆ ಅಡುಗೆ ಮಾಡಿ ಬರಿ ಹೆಣ್ಣು ಮಕ್ಕಳು ಜೀವನಾನೇ ಇಷ್ಟು ಮಾಡಿದ್ದೆ ಮಾಡ್ಬೇಕು ಮಾಡಿದ್ದೆ ಮಾಡ್ಬೇಕು
ಅಷ್ಟೇ ಅದು ಹೊರತು ಏನು ಮಾಡಕ್ಕ ಆಗಲ್ಲ
ಮತ್ತೆ
ಮತ್ತೇನ್ ಹೇಳ್ಬೇಕಕ್ ನಿವೆ ಎಲ್ಲ
ಚೆನ್ನಾಗಾಗುತ್ತೆ ನಿಮ್ ಸೈಡ್ ಜಾತ್ರೆ ಇದೆಯಾ ನಮ್ದು ಬಸವಣ್ಣಪ್ಪಂದು ಜಾತ್ರೆ ಆಗುತ್ತೆ ವರ್ಷಕ್ಕೆ ಎರಡು ಟೈಮ್ ಆಗುತ್ತೆ ಜಾತ್ರೆ ಚೆನ್ನಾಗಿ ಆಗುತ್ತೆ ಒಂತರ ಹಿಸ್ಟಾರಿಕಲ್ ಪ್ಲೇಸಸ್